ತೆಮನ್ ತಾಗಿ
ಬ
ಹ ಕಸಿದೆ ಅಲ್ವಾ
ಹ ಕೇಳ್ತದೆ ಮೇಡಮ್ ಹ್ಮ್ ಕೇಳ್ತದೆ
ಏನ್ ಮಾಡ್ತಾ ಇದ್ರೆ ಏನ್ ಸಮಾಚಾರ
ಈ ಲೋಡ್ ಮುಗೊಂಡಿದ್ದೆ ಮನ್ಯಾಗ ಹಾ ನ ಏನ್ ಮಾಡಕತ್ರಿ ಮೇಡಮ್ ಅವ
ನಾವು ಏನಿಲ್ಲ ನೋಡಿ ಸುಮ್ನೆ ಕುಂತಿದ್ವಿ ನೀನ್ ಫೋನ್ ಬಂತು ಮಾತಾಡ್ತ ಹತ್ತೈವ್ರಿ
ಹ್ಮ ಹ್ಮ್ ಹ್ಮ್ ತ್ರೇ
ಹಾ
ಏನ್ ಒತಿ ಅದರ್ಸ ಕರಸ್ಕಂಟಿ ಹೊಡಸಿ ಮತ್ ಅತ್ತಿ ಕುಟ್ರಿ ಹಾಕ್ ಸಿದಬ್ಸಿ ಸೂಟ್ಟು ಮತ್ ಮತ್ತಮ್ಮಿ ಮಡಕಿ ಓಡಸಿ ಮತ್ತೆ ಅರಗಸಿ ಮತ್ತ ಹಂಸಾಲಾಕ್ಷಿ ಬಿಜೌರಿ ಮತ್ತೊಮ್ಮಿ ಹ ಆರು ದಿಂಡಾ ಉಡ್ಸಿ ಒಳಗ ಹತ್ಯಾಗ
ಹ್ಮ್ ಹ್ಮ್ಮ್ ಹ್
ಇನ್ನಾದ್ರೂ ಮಳೆ ಇಲ್ ನೋಡ್ರಿ ಏನ್ ಮಾಡಡ್ಬೇಕ್ ಹಿಂಗಾದ್ರ
ಹೌದಾ ನಾ ನೀವು ನಿಮ್ಗೊಬರೀಗ ಮಳಿ ಇಲ್ವಾ ಅಥವಾ ಎಲ್ಲರಿಗೂ ಮಳಿಲ್ಲ
ಅಲ್ಲ ಒಂದೊಂದ್ ಊರ್ ಕಡೆ ಬರ್ತದ ಒಂದ್ ಊರ್ ಕಡೆ ಇಲ್ಲ
ಬರ್ತನ್ ತಗೋ ಮಳೆರಾಯ ಬರ್ದೆ ಏನ್ ಮಾಡ್ತಾನ ಎಲ್ಲಿಗ ಹೋಗ ಪ ಮಳೆರಾಯ
ಹ್ಮ್ ಬರ್ತದ್ರಿ ಏನ್ ಬಂದಗಿಲ್ಲ ಬಂದಿಲ್ಲ
ಬರ್ಬೇಕಿ ಫಾಡ ಬರ್ಬೇಕ ನೋಡ ಈಗ ಗಾಳಿ ಟೈಮಲ್ಲಿ ಚೆನ್ನಾಗಿರುತ್ತೆ ಮಳಿ ಹ್ಮ್ ನಮ್ ಕಡೆನೂ ಕೂಡ ಮಳೆ ಇಲ್ಲ ಏನು.
ನಿಮ್ ಉರ್ಗಿನ್ಯಾ ಆಗಿಲ್ಲ ಏನ್ರೀ.
ಏ ನಿಮ್ಮು ಬೆಳೆ ದೊಡ್ಡು ನಾವಾ ಒಂದ ಹ್ಮ್ ಮೂವತ್ತ್ ಪಾಕೆಟ್ ಹಾ ಹಾಕಿದೀವಿ.
ಮೂವತ್ತ ಅಲ್ರೀ ಮೇಡಮ್ ಅರಾ ನಾಲ್ವತ್ತ್ ಹಾಕಿರ್ಬೆಕ್ರಿ.
ಅಲ್ಲ ಜಾಸ್ತಿ ಐತ ಯಾಕ ಹೆಳ್ಬೇಕ ನಿಮಿಂದ.
ಹ್ಮ್ ಹ್ಮ್ ಹೌದ್ರೆ.
ಹ್ಮ್
ಹ್ಮ್ ನಾವ ಒಂದ್ ಇಪ್ಪತ್ತರ ಮ್ಯಾಲ ಹಾಕಿವ ನೋಡ್ರಿ ಇಪ್ಪತ್ನಾಕ ಏನ ಇಪ್ಪತ್ ಮೂರ್ ಹಾಕಿವ ಏನತ್ತಿನರಿ. ಹ್ಮ್
ಹ್ಮ್ಮ್ ಹ್ಮ್ಮ್ ನಿಮ್ದಾದಾದ್ರು ಇನ್ನ ಬೆಳೆ ದೊಡ್ಡ ನಮ್ದ ನಿಧಾನ ನಮ್ದ ಇನ್ನು ಸಣ್ಣ ಸಣ್ಣ ಇದ್ದಾವೆ ಗೊತ್ತಾ ಹತ್ತಿ ಬೆಳೆ. ಹ್ಮ ಹ್ಮ ನಾವೇನ್ ಮಾಡ್ಬೇಕು ಹೇಳಿ.
ನಾಟ್ಯದಲ್ ರೂಟ್ ಹೊಲಾ.
ಹಾ ದು ನಾಟಿದೆ. ಮಳಿ ಬಂದ್ರೆ ಚೆನ್ನಾಗ ಆಗುತ್ತೆ. ಮಳೆ ಇಲ್ಲ ಹಾ ನಾಟಿದೆ ಅಂತ ಚೆನ್ನಾಗಿ ನಾಟಿದೆ.
ಹ್ಮ್
ಹ ಹಸಿ ಇದ್ದಾಗೆ ಬಿತ್ತೀವಿ ಬಿತ್ ಮೇಲ್ನು ಸ್ವಲ್ಪ ಜಿಟಿಮಳಿ ಆಗಿ ನಿವಂತ್.
ಅಂದಲ್ಲೆ ಒಷ್ಟು ನಾಟಕೊಂಡದ್ ನೋಡವ ಸಾವಕಾರ ಲೆಕ್ಕ ಹಿಂಗ ಇರ್ತನ್ ನೋಡು. ಐದರ್ ದಿನ ಹೊಲಕ್ ಹೋಗದ ಹೋಗದ ಹೋಗದ ಬೀಜ ಊರದ ಒಂದ ತ್ಯಾಡೆ ದಿನ ಸ ಜೊತೆಗೆ ಒಂದ್ ತ್ಯಾಡೆ ದಿನಾ. ನೀವ ಇದ್ದುರ್ ಹೊಲಕ್ ಹೋಗೋದಿಲ್ಲ ಏನಿಲ್ಲ ಮನೆಗಿದ್ದಲ ಎಲಾಟ ಮಾಡ್ಕೊತಿರ್ ನೋಡ್ -
ಚೆನ್ನಾಗಿ ನಾಟಿದೀವಿ.
ಹ್ಮ್ ಹ್ಮ್ ಜೋರ್ ಬಿಡ್ರಿ
ಯಾಕೆ ನಿಮ್ದು ನಾ ನಾಟಿಲ್ವಾ ಹತ್ತಿನ ನೋಡಿ ನಿಮ್ದ್ ಹೆಂಗಿದ ನಮ್ದ್ ಹೆಂಗಿದೇನೆ ನೋಡಿ ಹ್ಮ ಅದೃಷ್ಟ ಅದಕ್ಕೆ ಬಡದಾಡ್ ಬಾರದು ಜಾಸ್ತಿ ಹಾ ನೋಡಿ ನಾವವು ಹತ್ತಿ ಈಗ ಏನ್ ಗಳೆ ಉಳಿಸಿದೇವಿ ಗಳೆ ಒಡೆಸಿವಿ ಸದಿನೇ ಸ್ವಚ್ಛ ಆಗ್ಬಿಟ್ಟದ ಕ್ಲೀನ್ ಆಗಿ ಇನ್ನೊಂದ್ ಇಪ್ಪತ್ ದಿನ ಇನ್ನೊಂದ ತಿಂಗ ತನಾನೂ ಸದ ಬರೋದಿಲ್ಲ ಮೂಲಕ ಸದ ಅವಾಗ ಸದ ಕಾಣ್ತದೆ ಇಪ್ಪತ್ ದಿನಕ್ಕ ಅಲ್ಲಿವರ್ಗೆ ಅಲ್ಲಿ ತನಕ ಸದಿ ತೆಗೆಗಕ್ ಹೋಗೋದೆ ಇಲ್ಲ ನಮ್ಮಅತ್ತೆರ್
ಹ್ಮ್ ಹ್ಮ್ ಹ್ಮ್
ಹ್ಮ್ ದಿನಾ ಹೋಗ್ತೀರಾ ಅನ್ ಅಂತ ಅನ್ಸುತ್ತ ಅಲ್ವಾ
ಹೌದ್ರೀ ಮೇಡಮ್ ಅರ್ಮ ತಿನ್ನೋಗತೇ ನೋಡ್ರಿ
ಹಾ ಮತ್ತೆ ನಾವು ಹೋಗೋದಿಲ್ಲ ನೋಡಿ
ಚಲ ಬಿಡ್ರಿ ನೀವು ನಿಮ್ದು ಚಲೋ ಅಂತೀವಿ ಅಲ್ರಿ
ನಮ್ದೇ ಚೊಲೋ ಬಿಡಿ ನೀವೇನು ದಿನಾನು ಹೋಗ್ತಿರಿ ಬಿ ಬಿಸಲಲ್ಲಿ ಕೆಲ್ಸ
ಹಾ ದನ್ನಾ ಓತೀವಿ ನೋಡ್ರಿ
ಹಾ ಸದಿ ಎಲ್ಲ ಆಗಿಲ್ವಾ ಇನ್ನು ಒ
ಹ್ಮ್ ಹಾಗ್ಯದ್ರಿಲ್ಲ ಒಂದ್ ದಿನ ಎಡ್ದಿನ ಆತದನ
ಹಾ
ಅಷ್ಟೇ ಮನ ಆಡ್ತಂದ ಗಲ್ಲ ಜಳ ಜಳ ಆಗ್ತದ ಮತಾಳಿ ತಗದಲ್ಲನೆ ಮತ್ತ ತಗತಿವ್ರೀ ಮ ಹಗೆ ಏನಂದ ನಮ ಕೆಲ್ಸ
ಇ ಮಳಿ ಇಲ್ಲ ಏನ್ ಮಳೆ ಇದ್ರೆ ಸ್ವಲ್ಪ ಒಬ್ಬ ಸದಿ ಎಲ್ಲಾ ಎದು ಮೇಲೆ ಬರತ್ತೆ ಮಳೆ ಒಂದ ಆಾಗಿಲ್ಲಾ
ಹ್ಮ್
ಹ್ಮ್
ಹ್ಮ
ಹಲೋ
ಹ್ಮ್ ಇನ್ನೊಂದು ಎಲ್ಲ ನೋಡ್ಸಿದೀರನ್ೀಗಳೇ
ಇಲ್ಲ ಆಗವಲ್ಲ ವರ್ಸ ಚಲಾ ದಿನ ಸ ಸದಿ ಇ ಸಣ್ಣ ಇದೆಯಂತೆ ಇದು ಟ್ಯಾಕ್ಟರ್ ಹಾಕ್ಸಿದಾರಲ್ಲ ಅದು ಒಂದು ಬ ಹಲ್ಲು ಅದ ನೆಲ್ಕ್
ಹೌದಲ್ಲ ಅದು ಒಂದು ಇದು ಇದನ್ನು ಅವಾಗ ಪಿಕ್ಚರ್ ಇದು ಸದ ಬಂದಿಲ್ಲಂತ ತನ್ನನ ಸಣ್ಣದಾದ ತನ್ ಇಲ್ಲ ಇದನ್ನು ಒಡಸ್ಬಿಡ್ಬೇಕಾಗಿತಿ ಬೇಕಾದಂಗ
ಎರಡು ಮೂರು ದಂದದಲ್ಲಿ ಓಡುಸ್ತೀನಿ ಅದು
ಏ್ ಯಳಮುರ್ದಿಂದಲ್ಲಲ್ಲಾ ಈಗ ಮಳೆ ಬರಪಗ್ಯದ ಕಡಗ್ ಇವತ್ ನಾ ನಾಳಗೇನ ಹೊಡಿಸ್ ಬಿಡ್ಬೇಕು
ಅದೇ ನಾೆ ಓ ಓಡ ಒನಾಳ ಹು ನಾಳೆ ಸ್ವಲ್ಪ ಬಂಗಾರ ಬೀಡ್ಸ್ಕೊಂಡ್ ಬರದಿದೆ ಒಂದ ಕತಲ್ಲಿ
ಹ್ಮ್ ಹ್ಮ್ ಯಾಕ ನಾಡ್ದ ಬಿಡಸ ಬರಲ್ಲಕ್ಕ ನಾಳೆ ಗಳಹೊಡ್ಸಿ ಗಳೆ ಹೊಡದ್ ಅರ್ಜೆಂಟ್ ಅದರದೆನು ಅರ್ಜೆಂಟ್ ಇಲ್ಲ ಒಂದ ಎರಡೇನ ಹೆಚ್ಚು ಕಡ್ಮಿಗುತ್ತೆ
ಹಾ ಆಯ್ತು ನೋಡಣ ತಗೋರಿ ನಾನ ಕೇಳ್ತೀನಿ ನಮ ಹ್ಮ ಹಾ ಅಷ್ಟ ಮಷ್ಟೆ ಮಾಡತ
ಹ್ಮ್ ಹ್ಮ್ಮ್ಮ್ಮ್
ಅೆ
ಅಪ್ಪ ಬಸವರ್ ನಿದ್ದು ಬಂದತ್ರರ ಮಣ ಮಾಡರ
ಏನ್ ಎಷ್ಟು
ನ್ ಇದೇನ ಇಲ್ಲಪ್ಪ ಅದೇನ ಇಲ್ರಿ ಮೂಕ್ಕಬೇಕಬೇಕಂದ್ರೆ ನೀವ ಅಂತ ಪೋನ್ಚ್ಚಿ
ಅವಾಗ್ಲಿಂದಾನು ನೀವು ಬರೀ ಆಾಕ ತಾನೇ ಇದ್ದೀರಾ ಇಲ್ವಾ
ಹ್ಮ್ ಮದತಿ ಬಂದದ್ರೀ ಯಕ್ಕೆ ಆಕ್ಳಕ್ಕೆ ಬಂದ ನ ಹ್ಮ್ ಹೌದ್ರಿ
ಹ್ಮ್
ಹ್ಮ್ ಹೇಳ್ರಿ ಮತ್ತ
ನೀವ ಹೇಳ್ಬೇಕು ಮತ್ತೆ ಮತ್ತಿನ ಸಮಾಚಾರ ಅಂತೇಳ ಹೇಳಿ
ಏನ್ ಹೇಳಂರಿ ನಾನ್
ನೀವ ಏನು ಒಂದೇ ಏನ್ಬಟ್ ಬಟ್ಟೆ ಬಿಸ್ನನೆಸ್ ಮಾಡ್ಬೇಕ ಅಂತೇಳಿ ಅಂದ
ಹ್ಮ್ ತಂದವ್ರ ತಂದಿ ತಳಕಟಗಿಸಸ್ ತಂದಿ ಚಾರ್ಚನಕ್ ಹೋಗಿಸ್ ತಂದಿ ತೋಂದತ್ತತಾರ ಒಬ್ಬೊಬ್ರು ತೊಂದ ಹೋಗಲ್ಲ ಹಂಗ ನಡತ ಹ ನೋಡ ಸಣೆ ಹ್ಮ ಹ್ಮ್
ಬಟ್ಟೆ ಊರಲ್ಲಿ ಏನ್ ಸೇಲ್ ಆಗ್ತಿಲ್ವಾ ಜಾಸ್ತಿ ನೀ
ಹ್ಮ್ ಆ ಅ ಒ ಆಗಲ್ಲ ಅದ ಏನ್ ಹಂಗ್ಯಾರ ನೋ್ರಿ
ಹ್ಮ್ ಹ್ಮ್ ನೀವು ಹಳ್ಳಿಯಲ್ಲ ಇಷ್ಟೊಂದೇನು ತಗೊಳದಿಲ್ಲ ಯಾಕಂದ್ರೆ ನಿಮ್ಮ್ ಹಳ್ಳಿ ಮತ್ತೆ ಸಿಟಿ ಸನಿ ಆಗತ್ತಾ ಈಗ ಒಂದ್ ಬಸ್ ಫ್ರೀ ಮಾಡಿದರೆ ಹೋಗಿ ಸಿಟಿಲ್ಲಿ ಹೋಗ ತಂದ್ ಬಿಡ್ತಾರೆ ತಮ್ಗೆ ಎಂತ ಬೇಕಂತ ಬಟ್ಟಿ ರದು ಉಡ ಇಧರ ಏನಲ್ಲಿ ತಗ್ರಿ ಅ ಏನಲ್ ತಗೋ್ರಿ ನಿಮ್ ಸಂಜೆ ಮಾಡ್ತದೆ ಅದೆಲ್ಲಾ ಫ್ರಿಜ್ ಮಲ್ಲಿ ಹ ತೋರು ನಿಮ್ಮ ಎಲ್ಲ ಐಟಮ್ಸ್ ಯಾಕೆ ಇಲ್ಲಿಲ್ಲ ಇಲ್ಲ ತಗಳಿನ
ಕವಿಸ ಕವಿಸ
ಹ ಏ ಹಂಗಗೆ ಮಾಡ್ತ ತಗೋ್ರಿ ಸುಮನೆ ಅಲ್ಲಿಗ ಒಂದ್ ಬಗಡಿ ಅದಏನು ಒದಕ್ ಹ ಮಡಕದ
ಹೌದ್ರೀ ನಾನೇ ಬೇಕೇಏನೋ ನಾನೆ ಪಣ ಉಳಿಸಿದ್ರಿ ಏನ್ ಮಾಡ್ಬೇಕಕ್ಅದಕ್ಕ ಅದರ ಅದಕ್ಕ
ಬ್ಯಾಂಡ ಸೌಂಡು
ನಮ್ಗ ಏನ ಕೆೇಸಲ್ ನೋಡ್ರಿ ಅಲ್ಲಿ ಎದಗಿಂಗ ಕೆೇಸತದಿ ಬಗಡಿಸಕೊಂಡು ನಿಮ್ ಕ ಇವ್ನ್ ಸ್ಯಾರ್ ಪದಾವ ಏನ್ರೀ
ನಿಮ್ಗೆ ಹುಷಾರರ್ತಿಲ್ವಾ
ನಮಕ್ ಶಾಪ್ ಇಲ್ಲೋಡ ನಮಗೆ ಯೋಷ ಇಲ್ಲ
ಹೌದಾ ಕಣ್ಣು ಶಾರ್ಪ್ ಇದೆ ಇಲ್ಲ ಮತ್ತ ಏ ನಿಮ್ ಕೀವ ತುಂಬಾ ಶಾರ್ಪ್ ಇದೆ ಬಿಡಿ ಮೇಡಮ್ ನಾ ಎಲ್ಲಾ ನನ್ಗೆಲ್ಲಾ ಗೊತ್ತು
ಹಾ ಸರಿ ಮೇಡಮ್ರ
ಅಲ್ಲಿ ಎಲ್ಲೋ ಮಾತಾಡಿದ್ದು ನೀವು ಇಲ್ಲೇ ಕುಲ್ತಲ್ಲೇ ಹೇಳ್ ಬಿಡಿ ನೀು ಆತರ ಆ ಎಲ್ಲಾ ಹೇಳ್ತಿದಿ ತೋರ ನೀ ಎಲ್ಲ ಫೋನಲ್ಲಿ ಮಾತ್ರ ಮಾತಾಡ್ತೀವಿ ಎಲ್ಲಾ ನಾವು ಅಲ್ಲಿ ಏನಂಗ ನಡೀತಾಯ ಮಾತಾಡ್ತಿವಿ ಅಲ್ಲಿ ನೋ ನಡತೇದಂದ್ರೆ ಏ ಅದೇ ಬಿಡ ಗೊತ್ತು ನನಗ ಅಂತೇಳಿ ಹೇಳ್ತೇರಿ ನೀವು ಹ ಏನೋ ಒಂದು ಮಾತಾಡ್ತಿರ್ತಾರೆ ನಾವ್ ನಮಗೂ ಕೂಡ ಸ್ವಲ್ಪ ಕೇಳ್ ಇತ್ತಲ್ವಾ ಏನ್ ನಡತಾ ಇೆ ಮೇಡಮ್ ಅಂದ್ರೆ ಏ ಅದೇ ತಗೋ ಅಂತ ಹೇಳ ನೀವ್ ಏನ್ಷಾ ಮಾತಾಡ್ತಿರ್ತಾರೆ ಅಂತ ಅನ್ನೋದು
ಅಬ್ಸರ್ವ ಅಂಗಲ್ ಗೊತ್ತತ್ತದ್ರಿ.
ಅಷ್ಟು ನಿಮ್ ಶಾಪ್ ಇದೆ ತೋರಿ ನಿಮ್ ಕ್ಯೂ ಶಾರ್ಪ್ ಇದ್ದೇವವೆ ಕಣ್ಣು ಸ್ವಲ್ಪ ಕಣ ಕ ಕಣ್ಣು ಆಪರೇಷನ್ ಮಾಡ್ಸ್ಕೊಂಡಿದರಾ ಕಣ್ಣು ಆಪರೇಷನ್ ಮಾಡ್ಸ್ಕೋತನ ಅಂತ ಹೇಳಿದ್ರಲ್ಲ.
ಸವುಕ
ಯಾಕೆ ಮೇಡಮ್ ಯಾಕೆ ಮಾಡ್ಸ್ ಕುಡಿದ್ರಾ ಅದನ್ನ.
ಅವಕ್ಕ ಅದೇ ಮೋಸರು ಒಳಸಲಿಂದ ಮಾಡ್ಸ ಅಂತಿದ್ರರಿ ಇದೊಂದ್ ಮಾಡ್ಸ್ ಸವ ಬೊಕು ನಾ ತಂಬಬ ಮಾಡಸ್ಕತೀನ ಅಂತ ನಾವು ಹ್ಮುಊ
ಹ್ಮ್ ಹ್ಮ್ ಹೌದಾ ಆಪ್ರೇಷನ್ ಮಾಡಸ್ಕೊತಿರಾ
ಹ್ಮ್ ಹ್ಮ್.
ರೆ ಮಾಡಿಸ್ಕೊಳ್ಳಿ. ಅದು ಸುಮನೆ ನಿಮ್ಗೆ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಏನು ಆಗಿಲ್ವಾ ನಮಗೆ ಸೈಡ್ ಎಫೆಕ್ಟ್ ಏನು ಮಾಡ್ಕೊಂಡ್ಮೇಲೆ.
ಹ್ಮ್ ಹ್ಮ್ ನರ್ಸದ ಮೇಲೆ ಏನ್ ಆಗಿಲ್ರರಿ.
ಹ್ಮ್ ಹ್ಮ್ ಏನು ತಲ ತಲಿಯದು ಓಡಿ ಹೋ ನೋ ನೋ ನೋಗುತ್ತೆ ತಲೆ ನೋ ಅದೇ ಮತ್ತೆ ಕಣ್ಣಿಗ ಮತ್ತು ತೆಲಗೆ ಎರಡು ಲಿಂಕ್ ಇರ್ತಾವಲ್ವಾ ಸರಿ ತಗೊಳ್ಳಿ.
ಹೌದ್ರಿ. ಬಾಯ್.